ಹಲೋ ಹಾ ವೀರ ಶೈನ ಮಾಡಲಿತಿ
ಏನಿಲ್ಲ ಈಗ ನಾಷ್ಟ ಮಾಡ್ಕ
ಹ ಏನ್ ನಷ್ಟ ಮಾಡಿದ್ದೀಿ
ಸೂಚಲ
ಸೂಷ್ಮ
ಹ್ಮ್ ನಿಮ್ದು
ನಮ್ದು
ಏನೋ ತಿಂತಿದ್ದೀರಾ
ಹಾ ಅದೊಂದ್ಚೂರ್ ಮಸಾಲ ಸೇಂಗ ಇದ್ದು ಒಂದ ತಿನ್ಲೇತಿದ್ದೆ
ಓ ಕೆ ಕೆ ಏನಂದ ಹೆಸರು ಕಾಳ
ಚಪಾತಿ ಹ ಸರ್ಕಾ
ಮಾರ್ನಿಂಗ್ ಮಾರ್ನಿಂಗ್ ನಾಷ್ಟಾನ ಮಸ್ತ್ ಮಾಡಿಲ್ಲ
ಹ್ಮ್ ನಾ ಮಾಡಿಲ್ಲ ಅಂತ ಹಂಗಗೆ ಮಾಡ
ಹ್ಮ್ ಹ್ಮ್ ಹ್ಮ್ ಸಂಡೆ
ಹ್ಮ್ ಏನಿಲ್ಲ ನೋಡು ಹೇಳ್ಬೇಕು ಅದೇ ನಿನ್ನೆ ಫ್ರೀ ಇಲ್ಲ ನಿನ್ನೆ ಇವತ್ತು ಎರಡು ದಿನ ಆತ್ ಹೋಗಿಲ್ಲ
ಮತ್ತತ್ ಅದೇನು ಇದಿತ್ಲಾ ನಿಂದೆ ಎ ಲೋಸಿ
ಎಲ್ಲಲ್ಲಾರ
ಎಲ್ಲರ್ ಹಾ ಲರ್ನಿಂಗ್ ದ
ಹ್ಮ್
ಮತ್ತ ಏನಿಲ್ಲದ
ಹೋಗೇ ಇಲ್ಲ
ಇ
ಬರ್ತೇನ್ ಬರ್ತೇನೆ ಅಂದ ಬಿಟ್ಟಬಿಟ್ಟೇನೆ ೋರ್ ಆತ ಹೋಗ್ಲಿಕ್ಂತ
ಈ ಇದ್ದ ನೋಡ ಮಿಸ್ಟೇಕ
ಹ್ಮ್ ನಂಗಿಗ್ ಮನಾಗ ಇದ್ದು ಇದ್ದು ಇದು ಹೋಗ್ಲಿಕ್ ಮನ್ಸ ಆಗಂಗಿಲ್ಲ
ಸುಂಚ ಬಾಸ್ ಇನ್ನು ನಾಳೆ ನಾಳೆ ನಡ್ದ ಏನಾಗುತ್ತೆ ನಾಳೆಿಂದ ಮತ್ತತ್ ನೀವವು ಹೋಗಿ ಕರೆಕ್ಟಗ ಹೊಡಿತತಿ ಇಲ್ಲ ಗೊತ್ತಿಲ್ಲ ಎರ ದಿನ ಮಿಸ್ ಮಾಡಿದ್ದ ಅ್ರೆ ಆತೀಗ
ಹ್ಮ್ ಇವತ್ ಮಧ್ಯಾಹ್ನ ಕಾಲ್ ಮಾಡಿ ಹೋದ್ರು ಹೋಗ್ತನಿ
ಹ್ಮ್ ಹೋಗ್ಬಣಿ ಮಿಸ್ ಮಾಡ್ಬೇಡಿ
ಹ್ಮ್ ಹ್ಮ್ ಹ್ಮ್ ಎಫ್ಡಿನ ಬಿಟ್ರು ಏನ್ ತಪ್ಪಂಗಿಲ್ಲದೀಗ
ಹ್ಮ್ ಡಿಪೆಂಡ್ ನ್ ಪರ್ಸನ್ ವಾಣಿಜಿ ತಪ್ಪಂಗಿಲ್ಲ ಅಂತ ಒಂದ್ ಕಡೆ ನೀ ಅಂತಿ ಹ ಕೈ ಕುಂತಾಗದು ಕರೆಕ್ಟ್ ಕುಂದರ್ಿಲ್ಲ ಅಂದ್ರೆ ಈಗ ನ ಕೇರ್ ಹಾಕಂತಾರ ಒಂದ ಗರ್ ಬಿಟ್ಟ ಒಮ್ಮ ಮೂರ್ನೇ ಹಕಿದ್ರ ಅದ ೈಮ ಹಾಕ ಕ
ಅದು ನಾರ್ಮಲ್ ಕಾಮನ್ ಹ್ಮ್ ಮೊನ್ನೆನು ಹಂಗ ಆತ ಮೂರ್ ಹಾಕಂದ್ರ ಐದ್ ಹಾಕ್ಬಿಟ್ಟೇನಾ
ಹ್ಮ್ ಏನು ಆಯಿತು
ಸರಿ ಇಲ್ಲ ಅದ ಗೇರ್ ಬಾಕ್ಸ್ ಹ್ಮ್ ಹ್ಮ್
ಹ್ಮ್
ಅದ ಹೊಸ ಕಾರು ಕೊಡಸ
ಹ ಹೊಸಕಾರ ಚಲೋಯ ುಲ್ ಸ್ಪೀಡ್ ನೂರ ಎಪ್ಪತ್ತು ಹ ನೂರ ಎಂಬತ್ತ ನೂಡ
ಹ್ಮ್
ಅಂಜಕೊಂತ ನಾವ್ ಸುಮ್ಮ ಕುಂದರ್ಬೇಕಕೈತೆ ಮತ್ತ ಎಂತ ಮಾಡ್ತೇನಿ ನಿನ್ನೆ
ಹ್ಮ್
ನಿನ್ ಏನ್ ಮಾಡಿದಿ ಮಾರ್ನಿಂಗ್ ಇಂದ ಖಾಲಿನೆ ಫುಲ್
ಹ್ಮ್
ಡೇಲಿ ಅದ ನೋಡಿ ಕೆಲ್ಸ ಮಾಸ್ತ್ ಎಲ್ಲಾ ಖಾಲಿ ಕುಂದ್ರೋದು ಸೋಮವಾರಿಂದ ಅಷ್ಟು ರವಿವಾರ ತನಕ
ಹ್ಮ್ ಇವತ್ತ ಇಪ್ಪತ್ತೆಂಟು
ಎಂತ ಡೇಟಾ ಹಾ ಹಾ ಇಪ್ಪತ್ತೆಂಟು ಆಯ್ತು ಬಂತು ಈಗ ಜುಲೈ ಬಂತ ಆಮೇಲೆ ಆಗಸ್ಟ್ ಇಯರ್ ಎಂಡ್ ಬರಕ್ ಬಂತ ನೋಡ ಅದು ಮಸ್ತ್ ಅಲ್ಲ
ಮತ್ತೆ
ಹೇಳ್ರಿ
ಹ್ಮ್ ಹೇಳಬೇಕು
ಏನಿಲ್ಲ ನೀನ ಅದ ವೀಣಾ ಆ ಕಡೆ ಹೋಗಿದ್ದ ಕೆಲ್ಸಕ್ಕ ಆ ಅಕ್ಕನ ಮದುವೆ ಇದೆ ಅವರ ಕರ್ಕೊಂಡು ಎಲ್ಲೋ ಹೋಗಕ್ಕಾರದ ಅನ್ಕೊಂಡ್ ಅನ್ಕೊಂಡ್ ಮುಂಜಾನೆಂದ ಮನ್ಯಾಗ ಕುಂತೆ ಆಮೇಲೆ ಮುಂಜಾನೆ ಬಿಟ್ಟ ಸಂಜೆ ಮಾರ್ಕೆಟ್ ಕಾರ್ ಕಕೊಂಡ್ ಹೋದ್ರ ಅಲ್ಲಿಲ್ಲಿ ಅಡ್ಡ ಆಡ್ಸಿ ಆಮೇಲೆ ಇವ್ರಗ್ ಮತ್ತತ್ ಮನ ತಂದು ಬಿಟ್ಕೊಳ್ಳಿ ನಾವ ಫೋಟೋ ಕಸಿದ್ಲ ಅಲ್ ಹೋದನಿ ನಾನು ಎಲ್ಲ ಚೀಸ್ ಮಸ್ತ ಅನಿಸ್ತಾ ಇನ್ ಇನು ಚೀಸಿ ತಿಂದಿಲ್ಲಾ ಅದಕ್ಕೆ ಕಸಿದ್ನಿ ಫೋಟೋ
ಹ್ಮ್ ಮಸ್ತಿತ್ತು
ಹೊಸದೊಂದ ಶಾಪ್ ಆಗೈತೆ ಅಲ್ಲಿ ಬರೀ ಚೀಸ್ ಚಿಸ್ ರಿಲೇಟೆಡ್ ಐಟಂಹೇ ಸಿಕ್ತದೆ ಎಲ್ಲಾ ಓನ್ಲಿ ಚೀಸಿ ಹೋಗಿದ್ದ
ಚಲೋ ಅಲ್ಲ
ಹಾ ಕೊರಿಯನ್ ಶಾಪ್ ಈಗ ಹೊಂಟ ಹೋಗ ಫಸ್ಟ್ ಹೋದನಿ ನಾನ ಅವ ಒಂದ್ ಅಲ್ಲಿ ಇದಿದ್ದವ ಮೂರ್ ದಿನ ಶಾಪ್ ಬಂದ್ ಅಂತ ಹೇಳಿದ ಮತ್ತ ಆಮೇಲೆ ನೆನಪು ಆಗಿದ್ದು ಚೀಜಿ ಶಾಪ್ ಮತ್ತೆ ಅಲ್ಲಿ ಜಂಪ್ ಹೊಡೆದ
ಮಾಸ್ತಗಿ ತಿಂದು ಆರಾಮ ಆಗ್ಸತ ಎಷ್ಟೋ ದಿನ ಆತ ತಿಂದಿರ್ಲಿಲ್ಲ ಚೀಸಿಗೆ
ಹ್ಮ್
ಮತ್ತ ಆಕಿಗ್ ಮಾಡ್ಬೇಕಿತ್ಲು ಸೋನಿಗ
ಹ್ಮ್
ಸೋನಿ ನಂಗ ಮೆಸೇಜ್ ಮಾಡಿ ಹೇಳಿದ್ದ ಬರೀ ಎರಡ್ ಸಲ ಮಾಡಿದಾಳ ಅಕ್ಕ ಅಂತ ಹೇಳಿ ನಾನೆ ಮತ್ ಮಾಡ್ತಾರೇ ತಗೋ ಅಂದೇ ಅಷ್ಟೇ
ಮತ್ತ್ ಮಾಡ್ತನಿ ಮಂಡೇಯಿಂದ ತಲೆ ತಿಂತನಿ ಈಗ ಎರಡ ಕಾಲ್ ಇದಾವ
ಹ್ಮ್ ಓಕೆ ಓಕೆ ಮಾಡಿ
ಹ್ಮ್
ತಲ್ಲಿ ನಿಲ್ ಆಕಿನ ಒಂದ್ ಹ್ಮ ಚಲೋ ಆಯ್ತು ವಯ್ಸ್ ಚಲೋ ವಯ್ಸ್ ಹೆಂಗಯ್ತಂತನ್ನಿ ಚಲೋ ಇದಂತ
ಹ್ಮ್ ಹ್ಮ್ ಮತ್ತೇನ್ ಸಮಾಚಾರ
ಏನಿಲ್ಲ ಬ್ಯಾಸರ್ ಈಗ ಹೋಗ್ಬೇಕ ಹೊರಗ ಮತ್ತ ಇವ್ರನ್ನ ಕರ್ಕೊಂಡ
ಏನ್ ಹೊರಗ್ ಹೊರಗ್ ಹೊರಗ್ ಹೋಗ್ತಿ ಆರಾಮ್ ಟಿವಿ ನೋಡು ಮನ್ಯಯಾಗ ಇರು
ಟಿ ವಿ ಬ್ಯಾಸರ
ಆದ್ರು ನೋಡಬೇಕಾ
ಹಂಗೆ ಐದ್ ನಿಮಿಷ ನೋಡೋಕು ಟಿವಿ ಆಫ್
ಈ ಸಲ್ ಬಸರ ನಿಸಾಮೇಲೆ ಮಜಾ ಆರ್ತ
ಅದ ಅದ ನಾ ಟತ್ ಇದ್ದಾಗ ಸಾರಿ ಫಫತ್ ಟ ತನಕ ಮಜಾ ಬರ್ತಿತ್ತ ಯಾಕಂದ್ರೆ ಪಾವರ್ ರಏಂಜರ್ಸ್ ಎಸ್ ಪಿ ಡಿ ಡೋರೆ ಮೊಹನ ಟಾಮ್ ಎಂಜರಿ ಅವೆಲ್ಲ ಮಸ್ತ್ಂಗ ಬರ್ತಿದ್ವು ಟೈಮಿಂಗ್
ಹೌದ ಈಗಟಲಿ ನನಗ ಮಾರ್ನಿಂಗ್ ನಾನು ನೋಡ್ಬೇಕಂತ ಹೇಳಿ ಹಚ್ಚಿದಪ್ಪಾ ಏನಾರ ನೋಡ್ ಉಂತಾಡಿ ಇವಾಗ ಸಂಡೆ ಅದ ಹೆಂಗಾರ ಅಂತ ಹೇಳಿ ಆಮೇಲೆ ಏನಾಯ್ತು ಒಂದ ಸರಿ ಬೋರ್ ಆಗಿ ಅಹ ಇ ಮ್ಯೂಸಿಕ್ ಹಚ್ಕೊಂಡ್ ಕತ್ಬಿಟ್ಟೆ
ಹ ಹ್ಮ್ ಹ್ಮ್ ನೋಳ ಒಮಿನಮ ಚೇಂಜ ಮೂಡ್ ಚೇಂಜ ಹಾ
ಖಾಲಿ ಬರ್ತಾವಲ್ಲ ಒಂದಥರ ಫ್ಲಯೂಟ್ ಮ್ಯಲ್ಸಿಕ್
ಹಾ ಹಾ ಹಾ ಯೂಟ್ಯೂಬ್ ಹಸ್ಕೊಂಡ್ ನೋಡಿದ್ದೇನಾ
ಹ್ಮ್ ಇವತ್ತು
ಹ್ಮ್ ಹ್ಮ್ ಹ್ಮ್ ಕ್ಕ್ರಂಟ ಬೇಡ ಅವಲ್ಲ ಮೊದ್ಲು ಚಲ ಇತ್ತು ಮೊದ್ಲು ಅದ ಪಾವರ್ ಇಂಜಸ್ ಎಸ್ಪೀಡ್ ಅಯ್ಯೋ ನಿಂಗದ್ರೆ ಗೊತ್ತ ಪವರ್ ಏಂಜರ್ಸ್ ಎಸ್ ಪಿ ಡಿ
ಇಲ್ಲ
ಗೊತ್ತಿಲ್ಲಿನ ಒಂದ ಅದು ಅದು ಸೀರಿಯಲ್ ಟೈಪ್ ಐದ್ ಜನ ಅವ್ರ ಆರಾಮ್ಸೆ ಇರ್ತಾರ ಆ ಯ ಯಾವ್ದಾದ್ರು ದೆವು ಟೈಪ್ ಏನಾದ್ರು ಮಾನ್ಸ್ಟರ್ ಟೈಪ್ ಬಂತಂದ್ರ ಒಂದ್ ಹೊಸ ರೂಪ ಪಾರಂಜರ್ಸ್ ಎಸ್ ಪಿಡಿ ಅಂತ ಹೇಳಿ ಅವರು ಹಾಕಿದ್ರು ಒಂದು ಮಸ್ತ್ ಡ್ರೆಸ್ ಬರುತ್ತೆ ಅವ್ರ ಕೈಯ ವೆಪನ್ಸ್ ಬರುತ್ತೆ ಅದಕ್ ಹೋಗಿ ಸಾಯಿಸೋದ
ಹ್ಮ
ನಾ ಹೇಳ್ತೇನಿ ನಾನ ವೀಣ ಇನ್ನ ತಕಾನ ಒಂದ್ ಸಲಾನ ಬಿಟ್ಟಿಲ್ಲ ಸಂಜೆಗ್ ಬರ್ತಿದ್ವಿ ಐದ್ ಗಂಟೆಗೆ ಮನ್ ಆಗರ್ತಿದ್ವಿ ಅದನ್ನ ಹಚ್ಬಿಡೋದು ಆರು ಗಂಟೆ ತನಕ ಆಮೇಲೆ ಡಬ್ಲ್ಯೂ ಡಬ್ಲ್ಯೂಇ ಅದು ಗೊತ್ತ
ಅದು ಗೊತ್ತ ಅದು ನೋಡ್ತಿದ್ವಿ ಅವನ್ ಮೇಲೆ ಇವ ಬೀಳುದು ಇವನ್ ಮೇಲೆ ಅವ ಬೀಳುದ ಒಬರಿ ಗೊಬರದ್ದಗಾಯ್ಸದ ಹಾ ಯಾವ ಹೆಸರನ್ನ ನೆಪಿಲ್ಲ ನನಗೆ ಆಕ್ಚುಲಿ ಈಗ ಅವಾಗ ವೀ ನೋಡ್ತಿದ್ವಿ
ಜನ್ಸಿನ ಮಸ್ತ್ ಒಂದ್ ದಿನನು ಮಿಸ್ ಮಾಡಲ್ ನೋಡ ಸ ಸಣ್ಣ ಸಣ್ಣರ್ ಇದ್ದಾಗ ಯಾವಾಗ ಟ್ವೆಲ್ತ್ ಪಿ ಯು ಸಿ ಮುಗತ್ತು ಯಾವಾಗ ಎಲ್ಲಾ ಮೂಡ್ ಚೇಂಜ್ ಸುಮ್ಮ ಟ್ವೆಲ್ತ್ ಸಸ್ತೇ ಸಣ್ಣವರ್ ಇದ್ರೆ ಎಷ್ಟು ಮಾಸ್ತ್
ಹ್ಮ್
ಅವ ಕೈಯ್ಯ ಫೋನು ಇರ್ಲಿಲ್ಲ ಟಿವಿ ಬಿಟ್ ಅದ್ರ ಮುಂದೆ ಏನು ಬರ್ತಿರ್ಲಿಲ್ಲ ಫೋನ್
ಅವಾಗ ಶೋಸ್ ಎಲ್ಲಾ ಬಾರಿ ಬಾರಿ ಬರ್ತಿದ್ವಿ ಇಂಟ್ರೆಸ್ಟಿಂಗ್ ನಾವ್ ಹಂಗಿದ್ವೋ ಗೊತ್ತಿಲ್ಲ ಮತ್ತ
ಹ ಹೌದು ಅದು ಒಂದ್ ಪಾಯಿಂಟ್ ಆಯ್ತು ಮೊದ್ಲೆಲ್ಲಾ ಮಸ್ತ್ ಬರ್ತಿದ್ದು
ಹ
ಇವಣ ನಮ್ಮ ಮಮ್ಮಿನ್ ಸಂಬಂಧ ಅಕ್ಕಿನ ಸೀರಿಯಲ್ ಹಚ್ಬೇಕ ಕುಂದ್ ಆ್ತಿದ್ಲಾ ಅದ ಅದ ಕಬ್ರ ಜೋಕಾಲಿ ಜೋಕಾಲಿ ಅನ್ಕೊಂತ ಆಮೇಲೆ ಮತ್ತೊಂದ್ ಯಾವ್ದದಾದ್ರು ನೋಡ್ಕೋಕ್ ಬಂದಿರ್ತಿಲ್ಲ ಆಯ್ಕ ನೋಡ್ಕೋ ಬಂದಿರ್
ಈಗ್ ನಮಗ ರಿಮೋಟ್ ಕೊಟ್ ನೋಡ್ರಿ ನೋಡ್ರಿ ಅಂತೆಲ್ಲಾ ಕೈ ಬಿಟರುೂನು
ತ್ತಗುದಿಲ್ಲ
ಏನ್ ನೋಡೋದನ
ಹ್ಮ್ ಬ
ಎಂಟರ್ಟೈನ್ಮೆಂಟ್ ಅನ್ನೋದ ಹೋಗ್ಬಿಟ್ಟದ ಈಗೆಲ್ಲ
ಏನುದ ಎಂಟರ್ಟೈನ್ಮೆಂಟ್
ಈ ಮೂವೀಸ್ ಥೇಟರ್ ಹೋದ್ರು ಅಷ್ಟೊಂದು ಇಂಟ್ರೆಸ್ಟಿಂಗ್ ಇಲ್ಲ
ಎಲ್ಲ ಅದೇ ಅದೇನು ಫಸ್ಟ್ ಫಸ್ಟ್ ಚಲೋ ಇರ್ತಾನೋ ಆಮೇಲೆ ಜಗಳ ಆಡೋುದು ಫೈಟಿಂಗ್ ಆಡೋದು ಆಮೇಲೆ ಆಹ ಯಾರ ಯಾರ ಆ ಹೀರೋಯಿನ್ ಜೊತೆ ಮದ್ೆ ಆಗೋದು ಮುಗೀತ್ ಸಿಂಪಲ್ ಥಿಂಗ್ ಸ್ವೆಟರ್ ಮತ್ತೇನಿಲ್ಲ ಮೊದ್ಲಿಂದೆಲ್ಲಾ ವಿಷ್ಣು ಅವರ್ದನ್ನು ತಂಬಲೆ ಅಂಕರ್ತಿದ್ದು ಅಂಡ ಶಂಕರ ನಾಗ ಅನಂತ ನಾಗ ಹಾ ಅವನ್ ಪಿಚರ್ ಭಾರಿ
ಎಲ್ಲಾರ್ಗು ಮಸ್ತ್ ಅಂಡ್ ಇವನ್ ಇವ್ರ್ದ ದರ್ಶನ್ ಸುದೀಪ್ ದ ಹಳಿ ಪಿಕ್ಚರ್ ಮಸ್ತಿದ್ದು
ಹ್ಮ
ಮತ್ತೆ ಯಾರ ಗಣೇಶಿಂದ ಹಾ ಲವ್ ಸ್ಟೋರಿ ಬ್ರೇಕಪ್ ಆಗೋದು ಪಿಕ್ಚರ್ ಅಯ್ಯೋ ಮುಂಗಾರು ಮಳೆ ಆಮೇಲೆ ಮಳಲಿ ಜೊತೆಯಲ್ಲಿ ಹಾ ಹೌದು ಆದ್ರೂ ಅಳ್ವತ್ತಗಯ್ಯೋ ಏನ್ ಅಳತ್ತಿದ್ದೀವ ಅಂತ ಹೇಳಿ ಅದಂದ ಇಲ ಇವನ್ ಶನಿವಾರ ರವಿವಾರ ಸುವರ್ಣಳ ಹಾಕೊಂಡ ಕುಂದಿರ್ತಿದರ್ಲಾ
ಅಷ್ಟ್ ಚಂದ ಅಳ್ತಾನಲ್ಲ ಅವ್ನಷ್ಟ ಚಂದ ಯಾರು ಅಳುದಿಲ್ಲ
ಹಾ ಹೌದು ಅವ್ ಅದೇ ಅದೇ ಅದ ಬ್ರೇಕಪ್ ಸ್ಟೋರಿಗ್ ಅವ ಒಬ್ಬ್ ಕರೆಕ್ಟ್ ನಮ್ದ್ ಇಂಡಸ್ಟ್ರಿ
ಹ್ಮ್ ಅವ ಅಳುದತು ಅಳೂದು ಒಂತರ ಒ್ದೆ ಎಕ್ಸ್ಪ್ರೆಷನ್ಸ್ ಅಂತಾರ ಹ್ಮ್
ಪ್ರಾಪರ್ ಆಗಿ ಮಾಡ್ತಾ ನಾವು ಬಟ್ ಬಡಾಪ್ ಒಳಗಂದ್ರ ಹಾ ಗಾಳಿ ಪಟ ಗಾಳಿ ಪಟ ಆ ಈಗ ಅದು ಮಸ್ತ್ ನೋಡ ಆಪ್ಲೆ ಅವರು ಪ್ಲೇಸ್ ಒಳ ಶೂಟಿಂಗ್ ಮಾಡಿದ್ದು ಆ ಪ್ಲೇಸ್ ನೋಡಕ್ ಮಸ್ತ್
ಹ್ಮ್
ಮತ್ತೆ
ಮತ್ತೆ ಹೇಳ್ಬೇಕ ಮತ್ತೆ ಯ ಯಾ ಹೀರೋಸ ಅಳುದ ಚಲೋ ಅಳ್ತಾರ
ಗಣೇಶನ್ ಬಿಟ್ರ ಮತ್ತೆ ಯಾರಿಲ್ಲ
ಪವನ್ ಕಲ್ಯಾಣ ಸಿಟ್ಟ ಲುಕ್
ಆ ಬೇರೆ ಇಂಡಸ್ಟ್ರಿ ಹೇಳತ್ತನಿನ ಬೇರೆ ಇಂಡಸ್ಟ್ರೀಸ್ ನಂಗೆ ಗೊತ್ತಿಲ್ಲಪ್ಪಾ ಪವನ್ ಕಲ್ಯಾಣ ಒಂದ್ ಆಕ್ಟಿಂಗ್ ಒಳಗ್ ಚಲೋ ಐತಿ ಇನ್ ವಿಜಯ್ ದೇವರ್ ಕೊಂಡದಂತರು ನನ್ಗೇನಿ ಅಷ್ಟ
ಓವರ್ ಆಲ್ ಹೇಳಿ ಅತನೆ
ಓವರ ಆಲ್
ಇನ್ನೊಂದ್ ರುಮಾ ಸರ್ಜಾ ಅದೆಲ್ಲಾ ನೋಡ್ಬಿಟ್ರಂತೂ ನ್ ಮಾಡೋದಕ್ಕ ಎಲ್ಲಾ ಡ್ರಾಮಾ ಅನ್ ಸಿ ಒಡೋಗ್ ಬಿಡ್ಬೇಕು ಹಂಗ ಅನಸ್ಸದ ಪವನ್ ಕಲ್ಯಾಣ್ ಒಂಥರ ಸಿಟ್ಟೊಳಗ್ ಲುಕ್ ಹಿಂಗ ನೋಡದ
ಹ್ಮ್ ಒಂದ್ ಕಡೆ ನಾಕ್ ಇಂಡಸ್ಟ್ರಿ ಗಣೇಶನ್ ಬಿಟ್ಟ ಎಮೋಷನಲ್ ಯಾರು ಇಲ್ಲ ಅಂತ ಅನಸಾ ಇದತಾನೆ ಹ್ಮ
ನ್ಯಾಚುರಲ್ ಅನ್ಸಂಗಿಲ್ಲ ಆಕ್ಟಿಂಗ್ ಅಂತ ಗೊತ್ತಾಗಬಿಡ್ತದ
ಹ್ಮ್ ಹ್ಮ್ ಅದ ಐತಿ
ಹ್ಮ್ ಇಂದಾದ್ರೂ ಸ್ವಲ್ಪ ನ್ಯಾಚುರಲ್ ಅನಿಸ್ತದ ದೇಗಂತಿಂದ ಎಲ್ಲಾ ನಗ ಚಲೋ
ಹಾ ದಿಗಂತದ ಅಯ್ಯೋ ಆ ನನ್ ಮಗ ನಾ ಕೊಂತ ಮಾಡಿದ ಪ್ರತಿ ಸಲ ಹಾ ಹಸ್ತೆ ನೋಡವಾಣಿ ನೀನ್ೀಗ
ಹ್ಮ್ ಹ್ಮ್